ಹಲೋ
ಇವಾಗ ನೀವು ಯಾವ ನಂಬರ್ ಕಚ್ಚುದ್ರ ಹೇಳಿ ಲಾಸ್ಟು.
ಇದು ಲಾಸ್ಟ್ ಹನ್ನೆರಡಿತ್ತಲ್ಲ ಅದಕ್ಕೆ.
ಹೌದಾ
ಏನಾಯ್ತು
ಅಲ್ಲ ಬೇರೆ ನಂಬರ್ ಆಗ್ತಾ ಇದ್ದೆ ಅದಕ್ಕೆ ಕಾಲ್ ಮಾಡ ಅಂತೆ. ತದ್ದೇ ನೀವು ಮಾಡೇ ಬಿಟ್ಟ್.
ಹ್ಮ ಮತ್ತೆ ಮುಂದೆ ಮಾಡ್ತನಿ ತಗೊಳಿ.
ಹಾ ಸರಿ.
ಏನ್ ಮಾಡ್ತಾ ಇದಿರ ಹೆಗ್ ನಡೀತಾ ಇದೆ ನಿಮ್ಮ ಜೀವನ.
ನಮ್ಮ ಜೀವನ ಚೆನ್ನಾಗಿ ನಡೀತಿದೆ ಊರ್ಗ್ ಬಂದಿದ್ದೀವಿ ಇಲ್ಲಿ ವಾತಾವರಣ ಚೆನ್ನಾಗ ಇದೆ ಊರಲ್ಲಿ.
ಯಾವಾಗ ಹೋಗಿದ್ರು ಊರಿಗೆ.
ಇಪ್ಪತ್ತ್ ಮೂರನೇ ತಾರೀಕ್ ಬಂದಿದ್ದೀವ ನಾವು.
ಮತ್ತೆ ಕಾಲೇಜ್ಗೆ ಯಾವಾಗೋಗುದು.
ಕಾಲೇಜ್ಗೆ ಸೋಮವಾರ ಇಲ್ಲಾ ಮಂಗಳವಾರ ಹೋಗ್ಬೇಕಂತ ಮಾಡಿದೀವಿ.
ಎಷ್ಟು ದಿನಗಳ ರಜೆ ಇದೆ.
ಒಂದು ಒಂದ್ ವಾರ ಇದೆ. ನಿಮ್ದು ನೀವ್ ಯಾವಾಗ ಹೋಗಿದೀರ ಊರ್ಗೆ.
ನಾನು ಇಪ್ಪತ್ತೆರಡನೇ ತಾರೀಕು ಬಂದೆ. ಇಪ್ಪತ್ತೆರಡನೇ ತಾರೀಕು ಕಾಲೇಜಿಂದ ಸರ್ಕ ಕಲ್ಕೆ ಬಂದೆ.
ಹಾ
ಸರ್ಕಲ್ ಇಂದ ವಿಜಯಪುರಕ್ಕೆ ಬಸ್ ಇತ್ತು ಸುಮಾರು ಒಂಬತ್ ಹತ್ತು ಗಂಟೆಗೆ.
ಸೀದಾ ಇಲ್ವಾ ಹ್ಮ್ ಶಾಪುರಿಂದ ಬಾಗಲ್ಕೋಟ್ಗೆ ಬಸ್ಸು.
ಇದ ಇದ ಆದ್ರೆ ನಮ್ಮ ಊರಿಗೆ ತಲುಪಲ್ಲ ಅದು.
ಹೌದಾ.
ಅದಕ್ಕೆ ನಾನು ಸರ್ಕಲ್ ಇಂದ ವಿಜಯಪುರಕ್ಕೆ ಬಂದೆ.
ಹಾ
ಪುರಂದಿಂದ ಮುದೋಳಕ್ಕೆ ಬಂದೆ.
ಮುದೋಳಿಂದ ನಿಮ್ ಊರ್ಗೆ ಹೋಗಿ ಯ ಹ್ಮ. ಮುದೋಳಿಂದ ನಿಮ್ಮೂರ್ಗೆ ಎಷ್ಟಾಗುತ್ತೆ.
ಸುಮಾರು ಮೂವತ್ತು ನಿಮಿಷಗಳ ಆಗಿ.
ಅಂದ್ರೆ ನಿಮ್ದು ತಾಳಿಕೋಟಿ ತಾಲೂಕ್ ಬರುತ್ತೇನು.
ನಮ್ದು ಮುದೋಳ್ ತಾಲೂಕ್ ಬರುತ್ತೆ.
ನ ಮುದೋಳ ತಾಲೂಕ ತಾಳಿಕೋಟಿ ಅಲ್ಲಿ ಮುದೋಳ ಎರಡು ಒಂದ ತೋಲ್ ಇದಾವಲ್ಲಾ.
ಇಲ್ಲ ತಾಳುಕೋಟೆ ಮತ್ತೆ ದೂರ. ತಾಳಿಕೋಟೆ ವಿಜಯಪುರ್ ತಾಲೂಕು.
ತಾಳಿಕೋಟೆ ವಿಜಯಪುರ್ ತಾಲೂಕ ಹಾ ಹೌದೌದು. ಮುದೋಳ್ ಮುದೋಳ್ನಲ್ಲಿ ಏನ. ಸ್ಪೆಷಲ್ ಇದೆ ಅಲ್ವಾ ಏನು ನಾಯಿ ಕಡದ್ರೆ.
ಇಲ್ಲ ಮುದೋಳ ನಾಯಿ ಫೇಮಸ್ ಮುದೋಳ ನಾಯಿಯನ್ನು. ಭಾರತೀಯ ಸೇನೆಯಲ್ಲಿ ಉಪಯೋಗಿಸುತ್ತಾರೆ.
ಓ ಹೌದಾ.
ಹ್ಮ್.
ತುಂಬಾ ಸ್ಪೆಷಲ್ ಅನ್ಸುತ್ತೆ ಅದು.
ಹ್ಮ್ ಇಲ್ಲ ಪೊಲೀಸ್ ಇಲಾಖೆ. ದ ಸಹ ಉಪಯೋಗ ಮಾಡ್ತಾರೆ ಕಾಳ ನಡಿರು.
ಹಾ. ಎಲ್ಲಿದ್ದೀರಾ ಅವಾಗ ನೀವು.
ನಾನ ಇಲ್ಲೇ ಬಾಗಲಕೋಟೆಗೆ ಬಂದಿದ್ದೆ ಈಗ ಸ್ವಲ್ಪ ಮನೆಯ ಕೆಲಸ ಆಗತ್ತು.
ಹ್ಮ್
ಯಾವಾಗ ಹೋಗ್ಬೇಕು ಮತ್ತೆ ಊರ್ಗೆ.
ಅ ಊರಿಗೆ ಕೆಲಸ ಮುಗಿದ ಬಳಿಕ ಹೋಗ್ಬೇಕು.
ಹಲೋ.
ಹಲೋ.
ಮತ್ತ ಯಾವಾಗ ಹೋಗ್ಬೇಕು ಊರ್ಗೆ?.
ಕೆಲಸ ಮುಗಿದ ಬಳಿಕ ಹೋಗ್ಬೇಕು.
ಯಾವಾಗ ಮುಗಿಯುತ್ತೆ ಕೆಲ್ಸಾ?.
ಒಂದು ವಾರಗಳ ಕಾಲ ಸಮಯವನ್ನು ಕೊಟ್ಟಿದ್ದಾರೆ ಆ ಸಮಯವನ್ನು ಮುಗಿದ ಬಳಿಕ ಹೋಗಬೇಕು.
ಹೌದಾ, ಹ್ ಯಾವ ಹಾಸ್ಪಿಟಲ್ ನಿಮ್ದು ಆಸ್ಪತ್ರೆ?
ಮಾರೆಶ್ವ.
ಓ ಹೌದಾ!.
ಇಲ್ಲೆ ಅದರ ಹತ್ತಿರ ಒಂದು ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜ್ ಇದೆ.
ಹಾಂ.
ತುಂಬ ಪ್ರಸಿದ್ದಿಯಪ್ಪ ಇದು ಕಾಲೇಜು..
ಓ ಹೌದಾ!.
ಹ್ಮ್ ಅಲ್ಲಿ. ಕಾಲೇಜ ಎಮ್ ಬಿಬಿಎಸ್ ಹೇಳ್ತಾರೆ.
ಎಮ್ ಬಿಬಿಎಸ್ ಇದೆ ಏನು.
ಹ್ಮ್
ಎಮ್ಎಸ್ ಕೂಡ ಇದೆಯೆ.
ಹಾಂ ಎರಡೂ ಇದೆ ದಂತ ವೈದ್ಯಕೀಯನು ಇದೆ.
ಹಾಂ.
ಇಲ್ಲಿ ಬೆ.
ಆಯ್ರುವೇದಿಕ್ನು ಇದೆ ಏನು.
ಇದೆ.
ಹಾಂ ಹೇಗಿದೆ ಆ ಕಡೆ ವಾತಾವರಣ.
ತುಂಬಾ ಚ ಚೆನ್ನಾಗಿದೆ.. ಸ್ವಲ್ಪ ಮೋಡ ಕವಿದ ವಾತಾವರಣವಾಗಿದೆ. ಮಳೆ ಬರುವ ಸ್ಥಿತಿ ಇದೆ ಈಗ ಇಲ್ಲಾ?.
ಹೌದಾ.
ಮಳೆ ಬರುವ ಸ್ಥಿತಿ ಇದೆ.
ತಂಪಾದ ಗಾಳಿ ಬಿಡುತಿದೆ ಏನೊ ಆ ಕಡೆ. ಹೌದು.
ಮತ್ತೆ ಏನ್ ಸಮಾಚಾರ.
ಮತ್ತೇನು ಇಲ್ಲ ನೋಡ್ರಿ ಸಮಾಚಾರ ನೀವೇ ಹೇಳ್ಬೇಕು.
ಇಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆಯಲು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ.
ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಇದಾರಾ.
ನಿನ್ನೆ ಒಬ್ಬರು ಕೇರಳದವರು ಇದ್ರು.
ಇವಾಗ ನಿಮ್ಮ್ ಆಸ್ಪತ್ರೆಯಲ್ಲಿ ಅವ್ರ ಸ್ಟೂಡೆಂಟ್ಗಳಿಗೆ ಅಲವ್ ಇದೆ ಏನು.
ಇಲ್ಲ ಅವರು ಐದನೇ ಕೊನೆಯ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಇರುತ್ತಾರೆ ಅಲ್ಲಿ.
ಹೌದಾ ಇವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವರು. ಯಾರು ಬರಲ್ವಾ.
ಇಲ್ಲಾ ಇಲ್ಲಾ ಇಲ್ಲ. ಅವ್ರ ಎಲ್ಲ ಆಸ್ಪತ್ರೆಯಲ್ಲಿ ಮಾಡುತ್ತಾರೆ ಅವರು.
ಆ
ಇಲ್ಲಿ ಎಲ್ಲಾ ವೈದ್ಯರು ತುಂಬಾ. ಯಂಗ ಆಗಿದ್ದಾರೆ ವಯಸ್ಸಾಗಿಲ್ಲ ಯಾರಿಗೂ.
ಹೌದಾ.
ಸರಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ ಹತ್ತು ವರ್ಷದ ಒಳಗಿನವರಿದ್ದಾರೆ.
ಹಾ ಹುಡುಗರು ಇದ್ದಾರ ಹುಡುಗಿಯರು ಇದ್ದಾರ.
ಇಬ್ರೂ ಇದ್ದಾರೆ.
ಹೇಗಿದ್ದಾರೆ ಎಲ್ಲಾ ಚೆನ್ನಾಗಿದ್ದಾರಾ.
ಹ್ಮ್ ಚೆನ್ನಾಗಿದ್ದಾರೆ ಹುಡುಗಿಯರು ಕೂಡ ಪೂರ್ತಿ ಯಂಗ್ ಆಗಿದ್ದಾರೆ.
ಹಾ
ಅವ್ರನ್ನ ನೋಡಿದರೆ ಡಾಕ್ಟರ್ ಅನ್ನಿಸುವುದಿಲ್ಲ.
ಹಾ ನೋಡ್ಕೊಂಡ್ ಬರ್ರಿ ಅಲ್ಲ ನೀವು ಒಂದು ಯಾವ್ದಕ್ಕಾದ್ರು.
ನಮ್ಗ ಯಾವ ಬಿಳಲ್ಲಪ್ಪ.
ಇಲ್ಲ ನೀವು ನಿಮ್ ನಿಮ್ಮ ಸೈಜ್ ತಕ್ಕ ಹಾಗೆ ನೋಡ್ಕೋಬೇಕ್ ನೀವು ತುಂಬಾ. ಇವಾಗ ನಿಮ್ಮ ಸೈಜ್ ಮೀರಿ ಹೋದ್ರೆ ನಿಮ್ಗೆ ಯಾರು ಬಿಳಲ್ವಲ್ಲ.
ಹ್ಮ್ ಅವರು ವೈದ್ಯಕೀಯ ನಾವು ಕೃಷಿ ಪದವಿ ಹೇಗೆ ಮ್ಯಾಚ್ ಆಗುತ್ತೆ.
ಕೃಷಿ ಇವಾಗ ನೋಡಿ ಒಂದಕ್ಕೊಂದು ಯಾವ್ದು ಸಂಬಂಧ ಇಲ್ಲ ಅಂತಾ ಅನ್ಕೋಬೇಡಿ ಎಲ್ಲದಕ್ಕೂ. ಒಂದೊಂದು ಸಂಬಂಧ ಇರುತ್ತೆ.
ಹ್ಮ್ ವೈದ್ಯಕಿಯಾ ಮುಗಸಿದ್ದಾರೆ ಅವರು ಐದು ವರ್ಷಗಳ ಕಾಲ ಮುಗೀತು.
ಹ ನೀವು ಇವಾಗ ಸೆಕೆಂಡ್ ಇಯರ್ ಅಲ್ವಾ.
ಹ್ಮ್
ಹ ಸರಿ ಮತ್ತೆ ನಿಮ್ಗೂ ಮ್ಯಾಚ್ ಆಗುತ್ತೆ.
ಅವರೆಲ್ಲ ತುಂಬಾ ನೋಡಲ್ಲ ತುಂಬಾ.
ಸ್ವಲ್ಪ ನಿಮ್ಕ ಒಂದು ಏಜು ಒಂದು ಎರಡ್ ಮೂರು ಎರಡು ವರ್ಷ ದೊಡ್ಡವರು ಅಷ್ಟೇ.
ಅವರು ನೋಡಲು ತುಂಬಾ ಸುಂದರವಾಗಿದ್ದಾರೆ. ನಾವು ನೋಡಿದ್ರೆ ನಿಮ್ಮಷ್ಟು ಸುಂದರವಾಗಿಲ್ಲ ಬ್ರೋ.
ಹಾಗಾಗಿ ನಿಮ್ಗೆ. ಅವ್ರ ಯಾರು ನಮ್ ಕಾಲೇಜ್ ಅವರು ಬೆನ್ ಹತ್ತಿದಾರಲ್ವಾ.
ಯಾರು ಕೂಡ ಎಲ್ಲ ನಿಮಗೆ ನಿಮ್ಮ ಮಲ್ಲಮ್ಮನವರು ಏನಾದ್ರು ಎಲ್ಲಿ ಬಿಟ್
ಯಾರು ಯಾರು ಯಾರು ಅವ್ರು ಮಲ್ಲಮ್ಮ ಅವ್ರು ನಮ್ಗ್ ಗೊತ್ ಮತ್ತ ಇಲ್ಲ ಮರ್ಯಾ ನೀವು ಎಂತ ಹೆಸರು ತಗತಿರಲ್ವಾ ನಿತ್ಯ ಆರಾಮ ಜೀವನದಲ್ಲಿ ನಮ್ಗೆ.
ಹ್ಮ್.
ಅವ್ರ ಯಾರಂತೆ ಗೊತ್ತಿಲ್ಲ ಇವಾಗ ನಮ್ಗೆ. ಅವರು ಹೇಗಿದ್ರು ಅಂತಾನೂ ನೆನ್ ಬರ್ತಾ. ತ ಇಲ್ಲ ಇವಾಗ ನಿಜ.
ಹ್ಮ್ ಅದಕ್ಕೆ ಮೊದಲು ಮೊಬೈಲ್ ನ ಭಾವಚಿತ್ರ ಅದಕ್ಕೆ.
ಇಲ್ಲ ಮಾರಾಯ ಅದು ಅದು. ಹಾಗೆ ಈಗಂದ್ರೆ ಕೋ ಇನ್ಸಿಡೆಂಟ್ ಆಗಿ ಆಗೋಯ್ತದು.
ಏಕೆ.
ಹಂಗೆ ಆಯ್ತು ಅದು ಒಂದು ಏನೋ ಒಂದು ಫೀಲಿಂಗ್ ಇತ್ತು ಅದು ಅವರು ಕೆರ್ಸ್ಕೊಂಡ್ ಬಿಟ್ಟ. ಅಲ್ಲ.
ಹ್ಮ್.
ಇವಾಗ ಅದು ಏನು ಇಲ್ಲ.
ಅದೇ ನೀವು ಬಾಳ ಕಿಸಿದ್ರಿ ಅಲ್ಲ ಅವ್ರ ಮುಂದೆ.
ಹಾ ಕಿಸ್ದಿದ ಕಾರಣಕ್ಕೆ ಅಲ್ಲದು.
ಹಾ.
ಅದು ಅಂತಾ ನೀವು ಎಂತ ಮಾತಾಡ್ತಿರಲ್ಲ ನೀವು.
ದು ಇದ್ದಿದ್ದು ಹೇಳಿದೆ ಅಲ್ಲಾ ನಾನು ಸರಿಯಾಗಿ ಹೇಳಿದ್ದೆ.
ಏನ್ದಿದ್ದು ಹೇಳಿದ್ರ ಹಾ.
ಆಯ್ತು ಚಹಾ ಕಾಫಿ ಕುಡಿದ್ರ.
ಡ್ ಕೊಡಸ್ತೀರಾ ನೀವು.
ಕುಡಿಯ ಕೊಡಿಸ್ತೀನಿ.
ಹಾ ಬಾಗಲ್ಕೋಟ್ಗಲ್ಲಿ ಬರುವಾಗ ಎಷ್ಟ್ ಚಾ ಸಿಗುತ್ತೆ ಗೊತ್ತಾ ನನ್ಗೆ.
ಏಕೆ.
ನಾನು ಒಂದ್ ವರ್ಷ ಪೂರ್ತಿ ಕುಡಿಬೋದು ಬಾಗಲ್ಕೋಟ್ಗೆ ಬರ್ಬೇಕಂದ್ರೆ.
ಹ್ಮ.
ಬರೋ ಖರ್ಚ್ನಲ್ಲಿ ನಾನು ಒಂದ್ ವರ್ಷ ಟೀ ಕಾಫಿ. ಕುಡಿಬೋದು. ಹ್ಮ್ ಎಷ್ಟಿದೆ ಅಮೌಂಟು. ಬಾಗಲ್ಕೋಟ ಇಂದ ಶಹಾಪೂರ್ಗೆ.
ಅದು ಗೊತ್ತಿಲ್ಲ ನಮ್ಮ ಮುದೋಳದಿಂದ ಬಾಗಲಕೋಟೆಗೆ. ಸುಮಾರು ಎಂಬತ್ತೆರಡು ರೂಪಾಯಿ ಇದೆ.
ಅಷ್ಟೇ ಇರೋದಾ.
ಮುಧೋಳದಿಂದ ಬಾಗಲಕೋಟೆಗೆ.
ಆ ಶಾಪುರ್ ಇಂದ ಬಿಜಪುರಕ್ಕೆೇಟಾಗುತ್ತೆ.
ಶಾಪುರದಿಂದ ಬಿಜಾಪು. ಪೂರಕ್ಕೆ ತೊಂಬತ್ತೆರಡು.
ತೊಂಬತ್ತೆರಡನಾ.
ಆ ಕಡೆ ವಿಜಯಪುರದಿಂದ ಶಹಾಪುರಕ್ಕೆ ನೂರ ತೊಂಬತ್ತೊಂದು.
ಆ ಕಡೆಯಿಂದ ಈ ಕಡೆ ಬರೋಕೆ ನೂರ ತೊಂಬತ್ತೊಂದು ಈ ಕಡೆಯಿಂದ ಆ ಕಡೆ ಹೋಗೋಕೆ ತೊಂಬತ್ತಾ.
ಶಹಪುರದಿಂದ ವಿಜಯಪುರಕ್ಕೆ ನೂರಾ ತೊಂಬತ್ತು ಒಂದು.
ಹಾ.
ವಿಜಯಪುರದಿಂದ ಜಮಖಂಡಿಗೆ ತೊಂಬತ್ತೆರರಡು. ಜಮಖಂಡಿಯಿಂದ ಮುದಳಕ್ಕೆ ಮೂವತ್ತ್ತ್ಮ ಮೂರು.
ಹಾ
ಮುದೋಳದಿಂದ ಬಾಗಲಕೋಟೆಗೆ ಎಂಬತ್ತೆರಡು
ಹೌದು ಹೌದುೌದು
ಹ್ಮ್
ಹ್ಮ್ ಮತ್ತೆ ಮತ್ತೆ ಏನ್ ಮಾಡ್ತಾ ಇದ್ರಿ
ಊ ಆಯ್ತಾ ನಮ್ದು
ಹಾ ನಮ್ದು ಆಗಿದೆ ಊಟ ನಿಮ್ದು
ಯಾವಾಗ ಹೋಗ್ತೀರಾ ಕಾಲೇಜ್ಗೆ
ಹಾ
ಕಾಲೇಜ್ಗೆ ಯಾವಾಗ ಹೋಗ್ತೀರಾ
ಹೋಗ್ಬೇಕು ಯಾವಾಗಾದ್ರು ಇನ್ನುೂ ಗೊತ್ತಿಲ್ಲ ಸೋಮವಾರ ಮಂಗ್ಗಳಾರ ಹೋಗ್ಬೇಕಂತ ಮಾಡಿದೀವಿ
ಹ್ಮ್
ಬಟ್ ನ ಹಬ್ಬ ಇದೆ ಅಲ್ವಾ ಕಾರುಣ್ಣಿಮೆ ಹಾಗಾಗಿ ನಿಂತಿದೀವಿ ಸ್ವಲ್ಪ
ಹ್ಮ್
ಹ್ಮ್ ಸ್ವಲ್ಪ ಲೇಟ್ ಆಗಿ ಹೋಗ್ಬೇಕು ಅಂತ ಮಾಡಿದ್ದೀವಿ
ಹೊಸ ಚಪ್ಪಲಿಯನ್ನು ತೆಗೆದುಕೊಂಡ್ರಾ
ಇನ್ನು ತಗೊಂಡಿಲ್ಲ ಇನ್ನು ಮರ ಮುಗ ಅಲ್ಲಿಯ ಕಾಲೇಜ್ ಬಂದಬೇಕೆ ತಗೋಬೇಕಂತ ಮಾಡಿದ್ದೀನಿ
ಹ್ಮ್ ಹ್ಮ್ ಮತ್ತೆ ಬಿಸಿಲು ಜಾಸ್ತಿ ಇದೆ ಸ್ವಲ್ಪ
ಇಲ್ಲ ನಾನು ತಗೋಬೇಕಂತ ಮಾಡಿದ್ದೆ ಇವಾಗ ಮನಲಿ ಏನು ಂದ್ರು ಮೋರ ಮುಗಿಯವರೆಗೂ ತಗೋಂಗಿಲ್ಲ ಅಂತ ಅಂದ್ರು ಹಾಗಾಗಿ ನಿಂತಿದ್ದೀನಿ
ಮೆ ಮನೆಯಲ್ಲಿ ಏನ್ ಮಾಡ್ತಇದಿರಾ
ಏನಿಲ್ಲ ಸುಮ್ನೆ ಕೂತಿದ್ದೀವಿ ಇವತ್ತು ಮೊರಂ ಹಬ್ಬ ಅಲ್ವಾ
ಹ್ಮ್
ಹಾಗಾಗಿ ಒಂದ್ ಸ್ವಲ್ಪ ಅಲ್ಲೇ ಹೋಗ್ಬೇಕು ಸರಿ ಮತ್ತೆ ಮಾಡತೀನಿ ರೀ
ನೀವೇ ಮಾಡಿ
ಹಲೋ